ಹಲೋ
ಹಲೋ ಹಲೋ
ಹಲೋ ಹಲೋ.
ಮತ್ ಏನ್ ಮಾಡತ್ತೆವ.
ಏನಿಲ್ಲ ನೋಡೋ ಡಿಸ್ ಸುಮ್ಮ್ ಈಗ ಊಟ ಮಾಡ ಅಡ್ಡಾಡ ಆಯ್ತ ನೋಡ.
ಹ್ಮ್ ಆರಾಮ ಅದಿಯಲ್ಲ.
ಹ್ಮ್ ಆರಾಮ ಹ ನೀ ಅರಮಲ್ಲೊ.
ನಾನೂ ಆರಾಮ್ ಏನ್ ಜೋರ ಅದ ಪುಲ್ ಎಲ್ಲಿ ಬೆಂಗ್ಳೂರ್ ಅದಿ ಏನ್ ಈಗ.
ಹಾ
ಮತ್ತೇನು ಸಮಾಚಾರ ನಿಂದು ಬೆಂಗ್ಳೂರು ಹೆಂಗದ.
ಏನಿಲ್ಲ ನೋಡ್ ಸುಮ ಖಾಲಿ ಖಾಲಿ.
ಖಾಲಿ ಹಂಗಿರುತ್ತ ಬೆಂಗ್ಳೂರ್ ಆದಿರಿ ಪೂರ್ತಿ ಹವಾದಾಗದಿರಿ ಈಗ.
ಬೆಂಗಳೂರ್ ದಾಗ ಏನಪ್ಪೋ ಹೊರ ಅಡ್ಡಾಡೋದು ಆಗಲ್ಲ ಏನ ಇಲ್ಲ ಸುಮ್ ಸುಮ್ ಹೋಗ. ಕಾಲೇಜ್ ಹೋಗೋದು ರೂಮ್ ನ ಬಂದ್ ಮಕ್ಕೊಳೋದು ಈಸ್ಟ್.
ಯಾವ ಕಾಲೇಜ್.
ನಂದು ಇದು ದಯಾನಂದ ಸಾಗರ್.
ಇಂಜಿನಿಯರಿಂಗ್ ಮಾಡಿರಿ.
ಹಾ ಇಂಜಿನೀಯರಿಂಗ್ ಮಾಡಿವಿ ನೋಡ್.
ಯಾವ ಬ್ರಾಂಚ್.
ಅದೇ ಇದು ತ್ರಿಬಲ್ ಈ.
ಲೋ ಎಲೆಕ್ಟ್ರಾನಿಕ್ ಎಲೆಕ್ಟ್ರಾನಿಕ್ಸ್ ಅ್ಯಂಡ್ ಎಲೆಕ್ಟ್ರಿಕ್ಸ್.
ಹ್ಮ್
ಒಟ್ಟ ಜೋರ ಅದ ಬಿಡಪ್ಪಾ ನಿಮ್ದು. ನಿಮ್ ಇಂಜಿನಿಯರಿಂಗ್ ಕಾಲೇಜ್ ದಾಗಾ ಬಾಳ ಫಂಕ್ಷನ್ ಆಗ್ತಾವಂತಲ್ಲ.
ಹ ಫಕ್ಷನ್ ಒಂದ ಆಗ್ತಾವ ಇಂಜಿನಿಯರಿಂಗ್ ಲೈಫ್ ಫಂಕ್ಷನ್ ಫಿಕ್ಸ್ ನೋಡ್.
ಹ್ಮ್
ಫಂಕ್ಷನ್ ಮಾಡೋದು ಅದು ಮಾಡಿದೆ ಇದು ಮಾಡಿದೆ. ಹ ಇಲ್ಲಿ ಬ್ಯಾಕ್ ಇರಾಮ ಕಕೋ ಬ್ಯಾಕ್ ಅ ಏನಿಲ್ಲ ಒಂದ್ ಸೆಮ್ಮಿಗೆ ಯಾಡು ಮೂರು ಯಾಡು
ಓದಲೇ ಜಾಸ್ತಿ ಯಾರ.
ಹಾ
ಓದಲ್ಲ ಯಾರು ಜಾಸ್ತಿ.
ಓದಕ ನೋ ಏನುೂ ಇರ್ತತೆ ನೋಡಿದ ಗಾಬರಿಕ್ಕೆ ಕೋಷಗಳದು
ಹ್ಮ್ ನಾನೂ ಇಲ್ಲ ಅಧಗರಿಗೆದನೆಪ್ಪ ಎಿ ಕೂಡಿ
ಯಾವ್ದ ಇಲ್ದು ಅಗ್ರಿಕಲ್ಚರ್ ಏನ
ಗ್ರಿ ಕೇಜ್ ಬಿ ಎಸ್ ಸಿ ಎಗ್ರಿಕಲ್ಚರ್
ಹಾ ಹಾ
ನಮ್ದು ಸೆಕೆಂಡ್ ಇಯರ್ ಹೇಳಏೋ ನ ಸೆಕೆಂಡ್ ಇಯರ್
ಹ್ಮ್ ಹ್ಮ್
ಸೆಕೆಂಡ್ ಇಯರ್ ಮುಗೋದಾಗ ಮುಗಿತು ಮುಗೋದಾಗ ಪರ್ಸೆಂಟೇಜ ಕಡಿಮ ಆಗ್ತತ್ತು ಒಂದು ಎಂಬತ್ತೊಂದ ಆಯ್ತು ಎಂಬತ್ತೊಂದು ಪರ್ಸೆಂಟೇಜ್ ಂದ ಏನ್ ಯಾವ ಕಾಲೇಜ್ ಸಿಗಲ್ಲಪ್ಪಾ ಏನ್ ಚಲೋ ಆಗೋುದಿಲ್ಲಪ್ಪ ನಡಿದ್ರಿ
ಹ್ಮ್ ಹ್ಮ್ ಹ್ಮ್
ವೆಂಕಟದ ಚಲ ಅಂತಲ ನಾವು ಸೋರ್ ಭೇಟೆ ಆದ್ರಪ್ಪ ಬ ಪೋಲ್ಸಾರ ತಂದ
ಹಾ
ಹಲ್ ಸರ್ ಬೇಟಾಗ ಅಂದಲ ಬರ್ರೀ ಅಗ್ರಿಕಲ್ಚರ್ ಕೃಷಿ ಪ್ರಾಯೋಗಿಕ ಪರೀಕ್ಷೆ ಇರುತ್ತಾ ಕೃಷಿ ರೈತರ ಮಕ್ಕಳಿಗೆ ತಂದ್ರು
ಇಟ್ಟಡಿ
ಆಯ್ತು ನನಗೆ ಅವಾಗ ಸ್ವಲ್ಪ ಇಂಟ್ರೆಸ್ಟ್ ಬತ್ತು ಕೃಷಿ ಬಗ್ಗೆ ಎಕ್ಸಾಮ್ಕ್ಕೆ ಬ ಪರ್ಸಂಟೇಜುಡಿೆಗತ್ತು ಇನ್ನೇ ಏನು ಸಿಗಲ್ಲತ್ತಂತ ಸು್ನೆ ಹೋಗ್ಬಟ್ಟು ಟೆ ಕೃಷಿ ಪ್ರಾಯೋಗಿಕ ಕೋಚಿಂಗ್ ಕ್ಲಾಸ್ಿಗೆೆಯ
ಹ್ಮ್ ಹಾ ಹಾ ಹಾ ಹ್ಮ
ಅಲ್ಲೇ ಕೃಷಿ ಪ್ರಾಯೋಗಿಕ ಪರೀಕ್ಷೆ ಎಕ್ಸಾಮ್ ಬಗ್ಗೆ ಹೇಳಿದ್್ರಮ್ಸೋರು ಹೆಿಂಗ್ ಎಕ್ಸಾಮ್ ಇರುತ್ತ ಕ್ವಶನ್ಸ್ ಎಲ್ಲ ಹೆಂಗ ಬರುತ್ತ ಆ ಪ್ರಶ್ನೆಗಳು ಹೆಂಗ್ ಬರುತ್ತೆ ಅಥ ಆನ್ಸರ್ಸ್ ಇಿಂದ ಮಾಡಬೇಕು ಈ ಟೈಪ್ ಮಾಡಬೇಕು ತಂದು ಅಲ್ಲಿ ಕ್ಲಾಸಸ್ ನಮ್ಗೆ ಮುಂಜಿನೆ ಎಂಟು ಗಂಟೆ ಕರೀತಿದ್ರು ಎಂಟು ಗಂಟೆನ ಕರೆದು ಒಂಬತ್ತು ಗಂಟೆ ಮಠ ಕ್ಲಾಸ್ ತಗೋತಿದ್ದ್ರು ಮತ್ತು ಆನಂತರ ಒಂಬತ್ತು ಗಂಟೆೆಗೆ ಎಕ್ಸಾಮ್ ಇಡ್ತಿದ್ರು ಒಂದು ಹಫ್ ಆನ್ ಅವರು ಆ ಮುಂದೆ ಯಾವ್ ಚಿತ್ರ ಇರುತ್ತಲ್ಲ ಆ ಚಿತ್ರದಿಂದ ನಾವು ಐಡೆಂಟಿಫೈ ಉಪಾಯ ಮಾಡಿ ಅದನ್ನು ಗುರುತಿಸ್ಬ ಗುರುತಿಸಿ ಬರಿೀಬೇಕು ಈಗ ಹಂಗಂದ್ರೆ ಮುಂದೆ ಇದು ಪಾ ದಾಾಸವಾಳ ಹೂದ ತಿಳ್ಕೊ
ಹಾ ಹ ದಾಸವಾಳ ಬಗ್ಗೆ ಮ ಹಾಕುವ ಹ್ಮ್ ಹ್ಮ್ ಹ್ಮ
ಹ್ಮ್
ಹ್ಮ್ ಅಲ್ಲಿ ಯಾವ ಟುರಸ್ಟ್ ಪ್ ಬಲ್ಲ
ಯಾರು
ಇದು ಬೈಕ್ ಅಲ್ಲಿ ಇದು ಒಂದು ಬೈಕ್ ತಗಬೇಕಂದ ಮನು
ಯಾವದು
ಅದೇ ಯಾವ್ದಂತ ಗೊತ್ತಾಗತಿಲ್ಲ ಯಾವತ್ ಅಂದ್ರ ಸ್ಕೂಟಿ ತೋಳಣ ಬೈಕ್ ಇದು ಗಿಯರ್ ಗಾಡಿ ತೊಳ ಗೊತ್ತಾಗತಿಲ್ಲ ಯಾವತ್ ಹೋಗ್ಬೇಕು
ರಾಯಲ್ ಎನ್ಫೀಲ್ಡ್ ತಗೊಂಡ್ಬಿಡಲ್ಲ
ಾಯಲ್ಟ ಹ ಅದು ನಮ್ಗ ಗೆಡ್ ಒಂದೇವಲ್ಲಾ ನಮ್ ಕಾಲ ನೆನಕೊಬೇಕಲ್ಲ
ಹ್ಮ್ ಇರ್ಲಿಕ್ಕ ಅಂಟಾರತವಾ
ಹಾ ಅಂಟರ್ ಚಬೇಕಕ್ ನ
ಹ್ಮ ಚಲೋದ ನೋಡಾ ಅಂಟರ್
ಹಾ ಹಾ ಮೈಲೇಜ್ ಹೆಂಗ್ ಕೊಡ್ತದೆ ಅದು.
ಮೈಲೇಜು ನನಗೂ ಗೊತ್ತಿಲ್ಲಪ್ಪಾ ಅಷ್ಟೊಂದು. ಅಷ್ಟೇನು ಪಕ್ಕ ಗೊತ್ತಿಲ್ಲ ನನಗೂ.
ಹ್ಮ ಹ್ಮ ಯಾವ್ ಕಲರ್ ತೊಂದ್ರೇ ಚಲೋ ಅದು.
ಬ್ಲೂ ತಗೊ ಬ್ಲೂ ಬ್ಲೂ ಬರಿ ಬರುತ್ತ. ಬ್ಲೂ ಬ್ಲೂ ತಗೊ ಬರಿ ಬರತ್ತ ಬ್ಲೂ ಬ್ಲೂ ನೀಲಿ ಕಲರ್.
ಹಾ ಹಾ ಹಾ. ಮತ್ತೆ.
ಮತ್ತೇನಿಲ್ಲ ನೀನೇ ಹೇಳ್ಬೇಕು ಏನ್ ಟ್ರಿಪ್ಪಿಗೆೋದೇ ಏನ್ ಪ್ಲ್ಯಾನ್ ಮಾಡಿಲ್ಲ ಹೋಗಾಕ್ಕ.
ಟ್ರಿಪ್ಪಿಗೆ ಹೋಗ್ಬೇಕಂದ್ ಮಾಡೀನಪ್ಪಾ ಯಾವ ಹುಡುಗರು ಸರ್ಚ್ ಮಾಡಾತಿಲ್ಲ ಅದೇ. ದೇ ಹೋಗ್ಬೇಕು ಪ್ಲಾನಿಂಗ್ ಐತಿ.
ಎಲ್ಲೆಲ್ಲಿ ಹೊಂಟೀರಿ.
ಹಾ ಡಿಲ್ಲಿ. ಗೋಕಾಕ
ಹ್ಮ್. ಗೋಕಾಕ್ ಗೊಡಚಿನಮಕ್ಕಿ ಫಾಲ್ಸ್ ಚಲೋದ ನೋಡು ತಿರುಗ್ಯಾಡ್ ಬನ್ನಿ.
ಹಾ ಹಾ ಹಾ ಹೌದೇನಾ.
ಹ್ಮ್ ಒಂದ್ ಹಾಡದ ಕೇಳಿಯಲ್ಲ ಗೊಡ್
ಹಾ ಕೇಳಿನ್ ಅದನ.
ಹ್ಮ್ ಅಲ್ಲೇ ಅದ ನೋಡದ.
ಹಾ ಹಾ ಗೋಕಾಕ್ ಫಾಲ್ಸ್.
ಹ್ಮ್.
ಹ್ಮ್ ಹ್ಮ್ ಹ್ಮ್.
ಮತ್ತೆ ಗೊಕಾಕ್ ಆದ್ ಮ್ಯಾಕ್ ಮತ್ತೆಲ್ಲೋಗೋರು.
ಹ್ಮ್ ಅದೇ ನೋಡ್ಬೇಕ್ ಧಾರವಾಡದಾಗ ಸ್ಟೇ ಇರ್ಬೇಕತು ಧಾರವಾಡಕ್ ಹೋಗಕ. ಧಾರವಾಡದಾಗ್ ಸ್ಟೇ ಇರ್ಬೇಕತ್ ಮಾಡೀವಿ.
ಹ್ಮ್ ಎಲ್ಲಿರ್ತೀರಾ ಸ್ಟೇ ಧಾರವಾಡದಲ್ಲಿ.
ಅಲ್ಲಿ ವಿದ್ಯಾನಗರ ಅಂತ ಗೊತ್ತ ನೀನು.
ಹಾ ವಿದ್ಯಾನಗರ ಹಾ.
ಅಲ್ಲಿರ್ಬೇಕಂತ್ ಮಾಡೀವಿ.
ಯಾರ ನಿಮ್ ಹುಡುಗರು ಅದಾರ.
ಹ್ಮ್ ಅಲ್ಲಿ ವಿದ್ಯಾನಗರದಾಗ ನಮ್ ಹುಡುಗುರ್ ಅದಾರ.
ಹ್ಮ್.
ಅಲ್ಲೋಗ್ ಹೋಗ್ಬೇಕಂತ ಮಾಡಿದ್ವಿ.
ಹಾ ಹಾ.
ಹ್ಮ್.
ಮತ್ತೆ ಧಾರವಾಡ ಮುಗಿಸಿ ತ್ತೆ ಧಾರ್ವಾಡದಲ್ಲೆಲ್ಲ ಸಿದ್ಧಗಂಗಾ ಮಠ ಇಸ್ಕಾನ್ ಟೆಂಪಲ್ ಎಲ್ಲಾ ತಿರ್ಗಾಡ್ತಿರ.
ಹಾ ಅವೆಲ್ಲಾ ಅಡ್ಯಾಡ್ಬೇಕು.
ಹ್ಮ್ ಅಲ್ಲಿ ದರಾ ಬೇಂದ್ರೆ ಅವ್ರ್ ಮನಿ ಅದ ನೋಡು ಹತರಿ ನೋಡಿ ಬನ್ನಿ.
ಹೌದು ದರಾ ಬೇಂದ್ರೆ ಅವ್ರ್ ಮನಿ ಇದಿಯಾ ಅಲ್ಲಿ.
ಹ್ಮ್ ಸಪ್ತಾಪುರ್ ಬಾವಿ ಹತ್ರ.
ಹ್ಮ್ ಹ್ಮ್ ಹ್ಮ್ ಹೆಂಗೈತೋ ನೀವೆಲ್ಲ ಚಲೋ.
ಹ್ಮ್ ಚಲೋ ಅದ ಈಗೇನೋ ಇಸ್ಕಾನ್ ಟೆಂಪಲ್ ಏನೋ ಹೊಸಾದ್ ಕಟ್ಸಕತಾರಂತ.
ಏ ಹೌದ್ ಅಲ್ಲಿ ಹೌದು ಇಸ್ಕಾನ್ ಟೆಂಪಲ್.
ಮೊನ್ನೆ ನಾನು ರೀಲ್ದಾಗ ನೋಡಿದ್ದೆ ಅದಕ್ಕ.
ಹ್ಮ್ ಹ್ಮ್ ಹೌದೇನಾ ಹ್ಮ್ ಟಿ ಕೆ ಹರಿ ಚಿಂಟ್ಯಾಗ್ ಓಪನಿಂಗೈತ್ ಅದು.
ಹ್ಮ್. ಒಂಟಿ ಅಲ್ಲೇ ಹೋಗ್ತೇವೆಾನ
ಅಲ್ಲಿ ಇಲ್ವಾ ನಮಗೆ ಈಗ ಅಲರಲ್ಲಲ್ಲಿ ಕರ್ನ್ನಟ ರಷ್ಟತ ಹ ಅದು ಕೋೋ ಜಾಗಲ್ಲ
ಹ್ಮ್ ಧಾರವಾಡ ಮುಗಸ ಮತ್ತೆಲ್ಲ ಹೋಗ್ತಿ
ಧಾರವಾಡ ಮುವಿ ಸಿ ಕಾರವಾರ
ಕಾರವಾರ ಇಟ್ಟ ಸಮ ಸಮುದ್ರಕ್ಕೆ ಒಂಟ್ರಿ ಬಿಡನರ ಎಲ್ಲಾರ
ಹಾ ಹಲೋ ಅಲ್ಲಿ ನಮ ಫ್ರೆಂಡ್ ಅದಾರ ಅದಕ್ಕೆ ಇಂಜಿನಿಯರಿಂಗ್ ಮಾಡಕಲ್ಲಿ ಹ್ಮ ಹ ಇಾಗ ಅಲ್ಲಿೇ ಒಂದ್ ನಾಲ್ಕು ದಿವಸಲ್ಲ ಎಷ್ಟೇ ಇರ್ಬೇಕ
ಹ್ಮ್
ಮನಂದುೋಸ್ಂದು ಚಯಾಲ ಎಂಜಾಯ್ ಮಾಡ್ಕೊತ ನೆಕ್ಟ್ ಕಾರವಾರ ನಿಮಿಷ ಬರ್ತ ಅವರಷ ಗೋವಾ ಗೋವಾ ಗೋವಾ
ಗೋವಾ
ಹ್ಮ್ ಕ ಗೋ ದೂರಲ್ಲ ಕಡ ಗೋವಾ ಒನ್ ಅವರ್ ಜರ್ನಿ ಅಷ್ಟೆ
ಮನ್ನ ಅವರ
ಹ್ಮ್ ಆ ಬ್ ಮಾಡಲ್ಲ ಅಮ ೇನ ಶ್ರೀ ಮಂದಲ್ಲ
ಅಂದ್ರೆ ರೈಲ್ವೆ ತ ಬೂಡು
ಓ ನಾವ್ ಬಡತನ್ ಹೊಕಲ್ತನ ಮಾಡ್ತಾನ ನೋಣ ಅಪ್ಪಾ ಬಿಸ್ನೆಸ್ ಮ್ಯಾನ್ ಇಲ್ಲ
ಅ ನಿ ನಾಾವ ನಂಬ
ಅೇಪ್ಪ ನಮ ಬಿಸ್ನೆಸ್ ಇದ್ರೆ ಹಣ್ಣು ನಮ್ ಕ್ಕಲ್ತನ ಮಾಡ್ತಾನ ಅಪ್ಪ ಎದ ಬರ್ ಕ್ರೋಕ್ ನಮಕಡಿ
ಜೋರದ ಬಿಡ ಅಪ್ಪ ಎಲ್ಲಾ
ಹಾ
ಹಲೋ ಜೋರದ ಬಟ್ದಲ್ಲ
ವಲ್ಲಿಯ ಚೋರು ಹೂ ಮರೆ
ಹ್ಮ ಕಾರವಾರ ಮುಗಿಸಿ ಗೋವಾಕ್ಕೆಯ ಮತ್ತೆ ಕಡೆ ಹೋಗ ಅವರು
ಗವಾ ಮುಗ ಶಿವಳಿ ಬರ್ತದು
ಗಫ ಮುವಿಷ ಮತ್ತ ಮನ್ನದ
ಬಿಜಾಪುರ ಯ ಬಿಜಾಪುರ
ಬಿಜಾಪುರ ಜಾಪದಾಗ ಎಲ್ಲಿ ಬರುತ್ತಾಳೆ ಮನೆ
ಮ ಚಾಪರ ಗ ಗಲಗಮಟದಲ
ಹ್ಮ್ ಹ್ಮ್್ಮ ನಿಮ್ ದೊಡ್ಡದರ್ಬಕ್ ಮನೆಿ ನಿಮ್ದು
ಒಕ್ಕಲ್ತಾನ ಚಲ ಆಯ್ತ ನ ಮರಣ
ಹ ಗಂತಿರೋಳ ಮಾರ ಮಗ
ಹ ಇಲ್ಲ ಒ ಮರ ನಮ್ದೇನ್ ಹಂಗೇನಿಲ್ಲ
ಇಲ್ಲಿ ಅಲ್ಲಿ ಗೋಳ ಮುಂದಸ್ಬ ಸಿಕ್ಕಾಪಟ್ಟ ತಿರ್ಗಾಡಿರ್ಬೇಕು ನಾವು
ಆ ಗೋರ್ ಉಟದ ಮಣಿ ಇದ್ದಂಗ ನೋಡ ನಮ ಯಾವಾಗಕ್ಕದಕ್ಕೆ ಯಾವಾಗ ಬರ್ತರಿ ಅಲ್ಲಿ ನೇರ ಆಗತ್ತ ಬ್ಯಾಸಲಾ ಬಿಟ್ಟಾ ಬೋಲ್ ಗೋಲು ಮಟ್ಟಾ ವರಕಮದಾ
ಏನು ವಿಜಾಪುರದಾಗ ಹೊಸ ವಿಮಾನಲ್ಯಏನ್ ಮಾಡಕತ್ತಾರಂತ
ಏ ಅದು ಅಲ್ಲ ಕನ್ನಾಟ ನೋಡಪ
ಹ್ಮ್ ಎಷ್ಟು ಎಕರೆದಾಗ ಮಾಡಕದಾರ
ಒಂದು ನೂರ ಎಂಬತ್ತೇನ ಐ್ತು
ಹ್ಮ್ ಎಷ್ಟು ರೊಕ್ಕ ಕೋಟಿ ಸಂಕ್ಷನ್ಗ್ಯದ
ಎಷ್ಟಾಗದು ಗೊತ್ತಿಲ್ಲೋದು ಬಾಳ ಇದ ಐತಪ ಅದೆಲ್ಲಾ ನೋಡಿದ್ರೆ ಹಿಂಗೆಲ್ಲಾ ಸೇಮ್ ಒತರಾ ಇದರುಟ್ಯಾಪದು ಹಿಂಗೆ ಟೆಂಪಲ್ ಗಳು ಅದ ಇರ್ತ ನೋಡು ಕಲ್ಲಿಲ್ಲಿ ಆ ತರ ಕಟ್ಟಾಯ್ತಾರ
ಮತ್ತ ಚಲೋದ ಬಿಡಣದ್ರ
ಹ್ಮ್ ಹ್ಮ್ ಊಟಾ ಮಾಡಿಲ್ಲ
ಆಯ್ತು ಊಟ ಮಾಡೋ ಮತ್ತ ಅಸ್ತೀನಿ
ಹಾ ಹಾ
ಇಡ್ಲ್ಲ